ಹಲೋ
ಹಾ ಹೇಳು ಏನ್ ನಾನ್ ಕಟ್ ಮಾಡಿಲ್ಲ. ಇದೆ ಕಟ್ಟಾಗಿದೆ
ಹಲೋ ಹೆಂಗೋ ನೆಟ್ವರ್ಕ್ ಇಶೂ ಆಯಿತೈತೆ ಗೋ ಹೌದಾ ಹಾ ಐದ್ ನಿಮಿಷ ಆಗಿತ್ತು ವೈತು
ಏ ನನ್ ಕಟ್ ಮಾಡಿಲ್ಲ ಅದೇ ಕಟ್
ಪಲೋ ಕೆಟ್ನ ಗೊದಾಯ್ತ್ ಗೊತ್ತಾಯ್ತು ಬಿುಡು ಅದು ಏನೋ ಸೌಂಡ್ ಆಗಿಲ್ಲ ಅಂದ್ರೆ ಕಟ್ಟಾಗೊತ್ತಾ ಮಾತಾಡದೇ. ಕಟ್ಟಾಗಲ್ಲ ಹಲೋ
ಮತ್ತೆ ಹ್ಮ್ ಹೇಳೋ
ಎಲ್ಲಿದ್ಯ
ಹ್ಮ ಹಾ
ಹಲೋ ಇ ಬೆಂಗ್ಳೂರ್ ಬಂದ
ಹ್ಮ್ ಬಂದೆ ಸಿಕ್ಸ್ ಟ್ವೆಂಟಿ
ಹಲೋ
ಹಾ ಬಂದೆ ಕಣೋ ಸಿಕ್ಸ್ ಸವೆಂಟಿನಲ್ಲ
ತಂದೆ ಬಂದೇ ನೀನ್ ಎಲ್ಲಿ
ಟ್ರೈನಲಿ ಹೋಗ್ತಾ ಇದ್ದೀನ್ ಕಣೆ ಕೇೇಳಸ್ತಾಲ್ವಾ
ಆಗ್ಲೇ
ಹ್ಮ್
ಬೆಳಗನ್ ಎಂತ ಬಿಸಿ
ಆ
ಬೆಳಗೆ ಇಂತ ಬಿಸಿ
ಅ ಸ್ವಲ್ಪ ಕೆಲ್ಸ ಇತ್ಕಣ ಸೀರಿಯಸ್ ಇನ್ನ ಒಂದರ್ದ ಕೆಲ್ಸ ಅಂಗೆ ಬುಟ್ ಬಿಟ್ ಬಂದಿದಿವಿ ಏನ್ಮಾಡಕ್ ಹಾ
ನಾನ್ ನಮ್ಮಪ್ಪ ಟ್ರೈನಿಗ್ ಬಂದ್ವಿ.
ಯಾವಾಗ ಇವತ್ತ ಹ ಹ ಹ್ಮ್ ಯಾಕೆ ನಿಮ್ಮಕ್ಕ ಕೆಲ್ಸಕ್ ಹೋಗಿರ್ಲಲ್ವ.
ಅವಳು ಬೇರೆ ಕಂಪನಿ ಜಾಯಿನ್ ನಾಳೆಯಿಂದ
ಹ ಹ ಹ ಹ ಓಕೆ.
ಇವತ್ತ ಹೋಗ್ಬೇಕಿತ್ತು ನಾಳೆಯಿಂದ ಬನ್ನಿ ಅಂತ ಹೇಳಿದ್ರಂತ
ಮತ್ತೇನ್ ಸಮಚರ ಮಾಡಡ ಏನಂದ ಕಿಶನ್ ಮಾಡಿದ್ನ
ಹ್ಮ ಅಣ್ಣ ಅಡ್ರೆಸ್ ಇದೆ ಇಲ್ಲ
ಹ ಅಡ್ರೆಸ್ಗೆ ಇಲ್ಲ ಚೇ ಹಿಂಗೆ ಅಂತ ಗೊತ್ತಿದ್ರೆ ಒಂದ್ ಹತ್ತು ಇಪ್ಪತ್ತು ಮಾಡ್ಕೊಬಿಡ್ಬೋಬುದ ಆಗಿತ್ತು ಕಣೆ
ಏ ಆಯಿತು ಬಿಡೋ.
ಇಲ್ಲ ನಮ್ಮ್ ಹುಡುಗ ಹೇಳಿದ್ದ ಅಲ್ಲಾ ನಮ್ ಹುಡ್ಗ ಹೇಳಿದ ನಮ್ ಹುಡ್ಗನೇ ಎಷ್ಟೊಸದ ಫೋನ್ ಮಾಡುವಂತ ಮಾಡು ಅಂದವನೇ ನನಗೆ ಮಾಡಿರ್ಲಿಲ್ಲ
ಹ್ಮ್ ಎಸ್ಟ ಜನ ಫ್ರೆಂಡ್ಸ್ ಇದ್ದಾರೆ ಒಬ್ಬರು
ನಾನ್ ನನ್ ತಂಗಿದಿರ್ಗೆ ಹೇಳಿದೀನಿ
ಮೂರ್ ಸಿಮ್ ಅಲ್ಲಿ ಯೂಸ್ ಮಾಡ್ತಾ ಇರೋದ ಇದನ್ನ ಅತ್ತು ಅನ್ನೆರಡು ಸಾವಿರ ದುಡಿತೀನಿ ಇದ್ರಲ್ಲ. ಹೋಗತಗೆ ಮಾರಾಯಾ ಹ್ಮ್
ತೆಗುತ್ತೆ
ಮುಂದ ಏನ ಒಂದ ಮಾತಾಡೋದದಗೆ ನಾಳೆ ಎರಡ್ ಗಂಟೆ ಮಾತಾಡ್ತೇವಿ ಇದಲ್ಲಿ ಮಾತಾಡದು ಅದೇ ಊಟಾಯತ.
ನಾಾವ ಎರಡು ಅವರಲ್ಲಿ ಒನ್ನ ಸಿಕ್ಸ್ ಿನಿ ಅಂದ್ರೆ ನ ಮೂ ಮೂರ್ ಅಂದ್ರೆ ಅಲ್ಲ ತುಂಬ ಟಾಸ್ಕ್ ಆಯಿತ.
ಒಂದವರೆ ಒಂದುವರೆಷ ಒ
ಆರ ಆರು ಟಾಸ್ಕ್ ಐತ ಒಂದಟೆ ಐದ್ಐಟ ಟಾಸ್ಕ್ ಮಾಡುದ್ರು ಮಾಡ್ಬೋದು ಆದ್ರೆ ಇದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಲ್ಲ ತಸಪ.
ಪ್ರಾಕ್ಟೀ್ ಆಗ್ಬೇಕು ನಮ್ಗೆ ಪ್ರಾಕ್ಟೀ್ ಸಗಿಲೆನ ಅದಕ್ಕೆ
ಅವನು ನಾವು ಚೆನ್ನಾಗೆ ಮಾತಾಡ್ತಿರ್ ಕಾನ ಇದ್ರಲ್ಲಿ ಅವನ್್ದ ಪ್ರಾಬ್ಲಮ ಇಲ್ಲ.
ನಮ್ದು ಏರ್ಟೆಲ್ ಪ್ರಾಬ್ಲಮ್ ಅಂತ. ಕನ್ಿಸುತ್ತೆ.
ನಾವುಂದು ಹೇಳ್ಟ ಅಲ್ಲ ನ್ದು ಹೇಟಲ್ಲ ನಿಮ್ದು ಹೇಳ್ಟ ಇಲ್ಲ
ಹೌದಾ
ಹಾ ನ. ನನಗೇನು ಏರ್ಟೆಲ್ ಪ್ರಾಬ್ಲಮ್ ಅನ್ಸಿಲ್ಲ ಕಣೆ ಸ.
ಪ್ರೊಬ್ಲಮ ನ ಫನ್ ಪ್ರಬ್ರಮ್ಮಾ
ಂದೇ ಪ್ರಾಬ್ಲಮ್ ಅದೆಲ್ಲ ಇವಾಗೆಲ್ಲ ಈಆರ್ ವರ್ಷನ್ ಯೂಸ್ ಮಾಡ್ತಾ ಇರ್ತಾರಲ್ಲಾ ಅದಕ್ಕೆ ಡೇಟಾ ಅವೆಲ್ಲ ಎಳಿತವೆ ಹಂಗೆ ವಗ ಪಟ್ಟಣದ
ಅ ನಿಕ ಏನು ಪ್ರಾಬ್ಲಮ್ ಇಲ್ಲ ಇ ಮತ್ತೆ ಪ್ರಾಬ್ಲೆಮ್
ಓಲ್ಡ್ ಓಷನ್ ಅಷ್ಟೊಂದ್ ಸಪೋರ್ಟ್ ಮಾಡಲ್ಲ ಕಡೆ ಓಲ್ಡ್ ನ್ ಹ ಆಯ್ತ ಆಯ್ತು. ಹ ಇವಾಗ ನಂದನ್ನು ನಂದುನು ಮಲ್ಲಿಕ್ ನಲ್ವತ್ ಸಾವಿರ ನ ಗೊತ್ತ ಅವಂದನು ವಪರ್ ಮಾಡುದೆ ಅವದೇ ಬೇಗ ಬರ್ತ್ತದೆ ನನ್ ಬರಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ನೀವು ವರ್ಷ ನ ಒಳ್ಳ ಹ್ಮ್ಮ್.
ಐಫೋನಲ್ಲ ಮಾಡಕ್ಕಾಗಲ್ಲ ಅಲ್ವಾ.
ಗೊತ್ತಿಲ್ಲ
ಸಪೋರ್ಟ್ ಮಾಡತ್ತ ಸಪೋರ್ಟ್ ಮಾಡಲ್ಲ ಸಕಲ್ಟೆ ಆಪ್ ಗಳನ್ನ
ಅವನಗ ಇದಾದ್ರೂ ಹೇಳಿ ಕೊಡಪ್ಪ ಅಂದ್ರೆ. ಹೈಫಾ.
ಅವಂದು ಐಫೋನು ಒಂದ. ಟ್ರೈ ಮಾಡ್ಬೇಕು ನೆಕ್ಸ್ಟ್ ಮೀಟ್ ಮಾಡದ ಹೇಳ್ಕೊಡ್ತೀನಿ ನಲ್ಲಿ.
ನಮ್ಮಲ್ಲಿ ಅಲ್ಲಾ ಕೆಲ್ಸ ಮಾಡ್ದಾನೆ ಹಿಂಗೆಲ್ಲಾ ಏನ್ ಸಂಪಧನೆ ಮಾಡ್ತವಾನೆ ಅಂತ ಅನ್ಕತ್ತೆ ಅಣ್ಣ ಏನ್ ಮಾಡಡಿತಾನೆ.
ಹಾ.
ಹೌ
ಆದ್ರೂ ಕೆಲ್ಸ. ಹ ಮಾಡ್ದೇ ಇರೋರಿಗೆ.
ಅಂದ್ರೆ ತುಂಬಾ ವೇಗ ಹುಡುಕ್
ದುಡ್ಡಿದಾಗ ಅಷ್ಟು ತಲೆ ಓಡಲ್ಲ ಅದು ಬಡ್ಡಿದಾಗಲೆ ತನಷ್ಟ
ಹ್ಮ್ ದುಡ್ ಇಲ್ಲದಾಗ್ಲತ್ತಲ್ವಾ ಹೆಂಗ ಗ ಆಯ್ತೋ ಅವನಿಗೆ
ಹೆಂಗ್ ಗದಾಯ್ತು ಏನ ಗೊತ್ತಿಲ್ಲ ಹೋದ ತಿಂಗಗಳಲ್ಲಿ ಹನ್ನೆರಡ್ ಸಾವಿರ ಮಾಡಿದೆ ಅಂದ ಸರಿ ನನಗೂ ಕಳ್ಸು ಮಲ್ಲಿ ಇಷ್ಟ ಆದ್ರೆ ಮಾಡ್ತೀನಿ ಅಂದಿದೆ ನಾನು.
ಪೇಮೆಂಟ್ ಬಂದ್ಮೇಲೆ. ಎ. ಕನ್ಫರ್ಮೇಷನ ನಮಗೆ ಬಂದಮೇಲೆ.
ಏ ನಿಂಗೂ ಬತ್ತತ್ ಕಣೆ ಬಂದೇ ಬರ್ತೈತೆ.
ನಾನು ಮಾಡಬೇಕಲ್ಲ ಮಾಡ್ಬೇಕು.
ಹೌ. ಅವನು ಏನ್ ಅಂದಿದ್ದ ಗೊತ್ತಾ ಮನು ಇನ್ನೊಂದು ಇನ್ನ ಏಳು ತಿಂಗಳಲ್ಲಿ ಏಳು ದಿಸದಲ್ಲಿ ಇವಾಗ ಪೇಮೆಂಟ್ ಟೈಮು ಇನ್ ಎಷ್ಟೇ ಬೇಜಾನ್ ಕಂಪನಿಗೆ ಮಾಡ್ಬಿಟ್ಟಿದ್ದೀನಿ. ನೀನ್ ಅದನ್ನ್ರೆ ಮತ್ತೆ ಬರ್ತೀನಿ ಅಂತ ಹೇಳಿದೆ ಅಂಗೆ ಬರ್ತೀನಿ ನಾನು ಶುಕ್ರವಾರ ಹೋಗ ಕಮೆಂಟ್‌ಗೆ ಸಂಡೇ ಶನಿವಾರ ಬರ್ಲಿಲ್ಲ. ಬಲ್ಪ. ದೇವರಾಣೆ ಅದ್ನೇ ಅದ್ನೇ.
ಬೀಸ್ತೀನಿ
ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ ಏನೋ ಕಾಸ ಇಲ್ವಲ್ಲ ಏನ್ ಮಾಡೋದಪ್ಪ ನಾಳೆಯಿಂದ ಅಂತ ಅನ್ಕೊಂಡೆ ಕನೆ ಕಡೆ ತಗದ ಬಿಟ್ಬಿಡದೆ
ಲಕ್ಷ್ಮೀ ದೇವಿ
ಹ್ಮ್ ಎಲ್ಲ ಒಂದ್ ಕಡೆ ಬರ್ತಾ ಇ ಎಲ್ಲೋ ಒಂದ್ ಕಡೆ ಬತ್ತೈತ್ ಬಿಡಪ್ಪ ಒಳ್ಳೆತನಕ್ಕೆ ಅನ್ನಕೊಂಡೇ ಹ್ಹ ಹ್ಹ ಹ್ಹ ಹ್ಹ. ಅಲ್ಲೇವಲಿ. ಇವರ್ಯಾಗಿ. ಅವತ್ತು ನೀನ್ ಹತ್ರ ಅರವತ್ತು ರೂಪಾಯಿ ದುಡ್ಡಿರ್ಲಿಲ್ಲ ಹಂಗ ಸಳ್ದೆ
ಅನ್ಕೊಂಡೆ
ಇಲ್ಲ ನನ್ನತ್ರ ಅತ್ರಾ ಇದ್ದಿತಾ ಅನ್ಡಡಾ. ಅ್ರ ನಿಂಗೆ ಸಿಕ್ಸ್ಟಿ ಆಗ್ತದೆ ಹ ಮಿಕ್ಕಿದ್ದಲ್ಲ ಐತೆ ನ ಒಮ್ಮನ ಹತ್ರರ ದೇಬ್ಕೊಬನ್ ಟು ಹಂಡ್ರ ಅಂಥ ಹೇಳೋ ಹ್ ತಲೆ ಕೆಟ್ಟೋಯ್ತ. ಆಮೇಲೆ ಏನ್ ಮಾಡ್ದೆ ನಾನ್ ಸ್ಕ್ಯಾನರ್ ಓಪನ್ ಮಾಡಿ.
ಹ್ಮ್
ಕಲ್ಸ್ಕೊಂಡೆ ನಾನ್ ಅನ್ಕೋತ ಇದ್ ನನಗ್ ನಾನೆ ಆ ಹಾ ದೇವ್ರೆ ಏನ್ ತಲೆ ಅಂತ ಹುಟ್ಸಿದ್ಯಾ ನನ್ ತಲೆ.
ಹ್ಮ
ನಂದುಂದು ಅದನೇ ಏನು ನಂದು ಇದು ಮೆಟ್ರೋದಲ್ಲಿ ಕಾಡಲ್ಲಿ ದುಡ್ಡೆ ಎಲ್ಲಾ ರೀಚಾರ್ಜ್ ಮಾಡ್ಕೊಬೇಕು ನೂರು ರೂಪಾಯಿ
ಓ ಅದು ಖಾಲಿನ
ಹಾ ಅದು ಖಾಲಿ ಆಗ್ಬಿಡುತ್ತೆ ಚಾರ್ಜರ್ ಹಾಕ್ಬಾರ್ದು ಅಂತ ಗೊತ್ತಾಗಲ್ವಾ ಚಕರೆ ಇಲ್ಲ ಅಂದ್ರೆ ಎಲ್ಲಾ ಒಂದೇ
ಈ ಈ ಈ ಕರೆಕ್ಟ್ ಟೈಮ್ ಖಾಲಿ ಆಗೈತ್ ನೋಡೋದು
ಹ್ಮ ಹಾಂ ನಂಗೂ ಇದೊಂದು ಒಂದ್ ಸಾವರ. ಅದು ಅಂದಬುಟುದ ಹಂಗೆ ಪ್ಲಾನ್ ಮಾಡ್ತಾ ಇದ್ದೆ. ಈ ಬಾಸ್ ಸಯಿಯೇ
ಇದಾ ಆಗುತಲಮ್ಮ. ಟಾಸ್ಕ್ ಕಂಪ್ಲೀಟ್ ಆಗಿ ಟು ತ್ರೀ ಡೇಸ್. ಬರುತ್ತಾ ಹ ಇನ್ ಟೂ ತ್ರಿ ಡೇಸ್ಗೆ ನಾವು ಇನ್ನೊಂದ್. ಟಾಸ್ಕ್ ಕಂಪ್ಲೀಟ್ ಮಾಡ್ಬೋದು.
ಹ್ಮ ಹ್ಮ ಅದು ನಿಜಾನೆ ಒಂದೇ ಸತಿ ಎ ಹತ್ತು ಟಾಸ್ಕ್ ಕಂಪ್ಲೀಟ್ ಮಾಡದ ಕೊಟ್ಬೇಕ ಕಣ
ನೋಡದ ಎನ್ ಆಗತಂತಾ.
ಹ್ಮ್ ಎಷ್ಟ ಆಯಿತು ಟೈಮು. ಇಲ್ಲ ಒಂದು ಒಂದು ನಿಮಿಷ ಅದ ಕಣೆ
ಸೆವೆನ್ ನೈನ್ ಗೆ ಇನ್ನೊಂದು ನಿಮಿಷ
ಹ್ಮಂ ಅಟ್ಲೀಸ್ಟ್ ಒಂದರ ಕಂಪ್ಲೀಟ್ ಆಯಿತಲ್ಲಾ. ತತ್ತಿ ಇಂದಾ . ಮಾತಾಡೋವಾಗ ಏನೋ ಒಂಥರಾ ಖುಷಿ ಆಯ್ತದೆ ಒಳಗೆ ಆಹಾ ಕಂಪ್ಲೀಟ್ ಆಯ್ತಲ್ಲ ಅಂತ
ಈಗ ನಿಂದು ಕಂಪ್ಲೇಂಟ್ ಮಾಡ್ಕೊಬಿಡ ಯ್ತ ಆಮೇಲೆ ನಂದು ಮಾಡದಾ
ಹಾ ಅದೇ ಇವತ್ತು ನಿಂದೊಂದ ಐ್ ಮುಕ್ಷುೂಡಾ ಆತ ಹಲೋ ಹಾ ಹ್ಮ್ ಅದ ಏನೇ ಆಗ್ಲಿ ಮಾತಾಡ ಬಂತು
ಹ್ಮ ನಮ್ಮ ಬೆಳ್ಳಿ ಪಟ್ಟಿ ಬೆಳ್ಳಿ ಫ್ಯಾಟ್ ಕರ್ಗಿಸಕ್ಕೆ ಯೂಟ್ಯೂಬ್ ಅಲ್ಲಿ ವೀಡಿಯೋ ವೀಡಿಯೋ ಕಸಿದ್ದಾರೆ
ಹೌದಾ ನಿಮ್ದೇನ್ ಇಲ್ವಲ್ಲೇ ನಾನೇನ್ ನೋಡ ಅದ
ಏ ಇಲ್ಲ ನನ್ ಹೇಳಿಲ್ಲ ನ ಹೊಟ್ಟೆ ಇನ್ನೇನು ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಹೊಟ್ಟೆ
ಅದೇನ್ ಆಗಲ್ಲ ಬಿಡು ಕಾಣಾಗಲ್ಲ ನಿಂಗೆ
ನಾನ್ ಲೂಸ್ ಹಾಕೊತೀನಿ ಅದ್ಕ ಕಾಣಸಲ್ಲ
ಒ ಟೈಟು ಹಾಕ್ಕೊಂಡ್ರೆ ಕಾಣ್ತದೆ ಅಂತ ಹ ನಿ ಮಕ್ಕೂನ್ ಹೆನ್ಸಲ್ ನೋಡ್ದ ಕಣೆ
ನಮ್ಮಕ್ಕನ ಹೇರ್ ಸ್ಟೈಲ್ ಹೂ ಹಾ
ಸ್ಟೋರೀಸ್ ಎಲ್ಲ ಹಾಕಿದ್ರೆ
ನಾನು ಮಾಡಸ್ತೇ ಆಯ್ತು ಹತ್ ನಿಮಿಷ ಕಟ್ ಮಾಡ ಮಾಡ
ಹಾ ಸರಿ ಮಾಡ್ತಿನಿ